ಹಲೋ ಕೇಳಿಸ್ತಿದೆ ನಾ.
ಕೇಳಿಸ್ತಿದೆ.
ಹಾ ಏನ್ ಮಾಡ್ತಿದಿರ.
ಎನಿಲ್ಲ ಹಾಗೆ ಕುತ್ಕೊಂಡಿದ್ದೀ ನೀವು.
ಹಾ ನಾನು ಹಾಗೆ ಕೂತ್ಕೊಂಡಿದ್ದೇ.
ಹ್ಮ್.
ಊಟ ಆಯ್ತಾ.
ಹಾ ಊಟ ಮಾಡ್ಬೇಕು ಇವಾಗ ನಿಮ್ದು.
ನಮ್ದಯ್ತು ಊಟ.
ಹ್ಮ್ ಹ್ಮ ಎಲ್ಲಾವು ಮಾಡಿದೀರಲ್ಲ ಊಟ.
ಆ.
ಲಘು ಮಾಡಿದೀರಲ್ಲ.
ಹ್ಮ ಇವತ್ತು ಮತ್ತೆ ಎಕ್ಸಾಮ್ಸ್ ಇತ್ತಲ್ಲ ಓದ್ಕೊಬೇಕಿತ್ತಲ್ಲ ಮತ್ತೆ ಕೆಳಗ ಲೇಟ್ ಆಗ ಹೋದ್ರೆ. ರಷ್ ಇರ್ತಾದ ಅಂತ ಇವಾಗೆ ಮಾಡಿದೆ.
ಏನ್ ಮಾಡಿದಿರಿ ಊಟ.
ಚಪಾತಿ ಅನ್ನ ಸಾಂಬಾರ.
ಹ್ಮ್ ಹ್ಮ ಹ್ಮ.
ನಿಮ್ದೇನು ಊಟಕ್ಕೆ.
ನಮ್ದು ರೈಸ್ ಸಾಂಬಾರ್ ಇರ್ಬೇಕೇನ ಹ್ಮ್ ಹ್ಮ್. ಏನ್ ಮಾಡಿದಿರಿ ಬೆಳಗ್ಗೆ ಇಂದ.
ಬೆಳಿಗ್ಗೆಯಿಂದ ಬರೀ ಓದೋದೇ ಆಗೈತೆ.
ಹ್ಮ ಹ. ಮತ್ತೆ ಫ್ರೆಂಡ್ಸ್ ಎಲ್ಲಾ ಒಂದೇ ರೂ ಒಂದೇ ಕಡೆ ಕುತ್ಕೊಂಡು ಒದ್ಕೊಂತಿರ.
ಒಬ್ಬಬ್ರು ಒಂದೊಂದ ಕಡೆ ಯಾಕಂದ್ರ ಒಬ್ಬೊಬ್ರು ಜೋರ್. ಜೋರಾಗಿ ಓದ್ಕೊಂತಿರ್ತಾರೆ ಅದಕ್ಕೆ ಒಬ್ಬೊಬ್ರು ಒಂದೊಂದ್ ಕಡೆ.
ಹ್ಮ್ ಒಂದೇ ಕ್ಲಾಸ್ನವರು ಇದೀರಾ ಇಲ್ಲ ಬೇರೆ ಬೇರೆ ಮತ್ತೆ.
ಇಲ್ಲ ಬೇರೆ ಬೇರೆ ಸೆಕ್ಷನ್ ಇದು ಬ್ರಾಂಚ್. ಒಂದೇ ಕ್ಲಾಸ್ ಆದ್ರೆ ಫೋರ್ತ್ ಇಯರ್ ಫೋರ್ತ್ ಸೇಮ್ ಎಲ್ಲರು. ಒಬ್ಬಕ್ಕ ಮಾತ್ರ ಆ ವರ್ಕ್ ಮಾಡ್ತಾರ ಅವರು. ಡೆಂಟಿಸ್ಟ್ ಅವರುದ್ದಾರೆ ನಮ್ಮ ಮೂರು ಜನ ನಾವೆಲ್ಲ ಓದೋರು.
ಹ್ಮ್ ಹತ್ರ ಇದೆಯ ಕಾಲೇಜಿಗೆ ಪಿ ಜಿ.
ಫಾರಟಿ ತರ್ಟಿ ಫೈವ್ ಫೋರ್ಟಿ ಮಿನಿಟ್ಸ್ ಬೇಕು ಕಾಲೇಜ್ಗೆ ಹೋಗೋಕ್ಕೆ.
ಹಾ ಹಾ ಹಾ ಅಷ್ಟು ದೂರ್ ಆಗುತ್ತಾ.
ಹ್ಮ್ ಮೀನ್ಸ್ ಇಲ್ಲಿಂದ. ಕಾಲೇಜ್ ಬಸ್ಗೆ ಹೋದ್ರೆ ನನ್ ಹತ್ರ ಹೋಗ್ಬಹದು ಹಿಂಗ್ ಬೈಪಾಸ್ ಮೇಲೆ ಹೋದ್ರೆ ಇದು ಸಿಟಿ ಬಸ್. ಸೊ ಆಟೋಗೆನಾದ್ರು ಹೋದ್ರೆ ನಾವು ಹಿಂಗೆೊಳಗಿಂದ ಹೋಗ್ತಾವಲ್ಲ ಸೀಟ್ ಆಟೋ ಅವೆಲ್ಲ. ಬಾಳ ದೂರ ಆಗ್ತೈತಿ.
ಮತ್ತ ಹತ್ರ ಇರೋದು ನೋಡ್ಬೇಕು.
ಅಲ್ಲಿ ಕಾಲೇಜ್ ಹತ್ರ ಯಾವ್ದ ಇಲ್ಲ ಮತ್ತೆ ಕಾಲೇಜ್ ಹಾಸ್ಟೆಲ ಅದು ಫೀಸ್ ಬಾಳ ಐತೆ.
ಹಾಂ ಹಾ ಹಾ.
ಪಿ ಜಿ ಒಳಗೆ ಎರಡು ವರ್ಷದ ಪಿ ಜಿ ಮುಗ್ದೋಗ್ತೈತೆ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಅಲ್ಲಿ ಬಾಜು ರೂಮದ ಇರಲಿಲ್ವ
ಇಲ್ಲ ಪಿಜೆ ಎಲ್ಲ ಇತ್ತು ಆದರೆ ಸ್ವೀಟ್ಸ್ ಎಲ್ಲ ಫುಲ್ಲಾಗಿತ್ತು
ಮತ್ತೆ ಕಾಲ್ ಮಾಡಿದೀರಾ ಮನೆಗೆ
ಮನೆಗೆ ಬೆಳಿಗ್ಗೆ ಮಾಡಿದ್ದು ಮತ್ತೆ ಮಾಡಿಲ್ಲ
ಹ್ಮ್ ಹ್ಮ ಮತ್ತೆ ಹಾ ಊಟ ಇನ್ನೂ ಲೇಟ್
ಹೌದಾ
ಹ್ಮ್
ಬೈಕ್ ಇದೇನಾ ನಿಮ್ಮ ಹತ್ರ
ಬೈಕ್ ಹಾ ಪಪ್ಪಾರ್ದ ನಂದೇ ಅಂತ ಇಲ್ಲಾ
ಹಾ ಹಾ ಹಾ
ಹ್ಮ್ ಪಾಪರ ದೇ
ಹ್ಮ್
ಅದೊಂದ ಕ ಮಧ್ಯದಲಿ ಕಲ್ಸಿದ್ರು ಬೈಕ್ ಒಂದ್ ಹೊಡಕ್ ಬರುತ್ತೆ ಇದು ಗಾಡಿ ಎಲ್ಲ ಪಪ ಹೊಡಿ ಹೊಡಿ ಅಂ ತಾರೆ ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅದ್ರ ಹೊಡಿಬೇಕಂತಲ್ಲ ಗಾಡಿಯದ್ದು
ಹಾ ಬರಲ್ಲ ಮತ್ತೆ ಬೈ ವೋಡ್ಸಕ್ಕೆ
ಬೈಕ್ ಬರುತ್ತೆ ಇದು ಕಾರ್ ಅದು ಹಾ ಹ ಪಪಾ ಎರಡು ಹಾ ಕಾರ್ ಅಂದ್ರೆ ಇದು ವ್ಯಾನ್ ತರ ಇದೆ ಒಂದು ಟಾಟಾ ಮ್ಯಾಜಿಕ್ ತರ ಅದು ಸ್ಕೂಲ್ ಮಕ್ಳಿಗೆ ಕೊಡ್ತಾರಲ್ಲ ಅದೇ ತರ ಆದ್ರೆ ಇವಾಗ ಟಾಟಾ ಅದೇ ಸ್ವಲ್ಪ ಕವರ್ ವೈಟ್ ಕಲರ್ ವೈಟ್ ಕಲರ್ ವೈಟ್ ಕಲರ್
ಸ್ಕೂಲ್ ಮಕ್ಳೆಲ್ಲ ಕುಂದರ್ಸೋಕೆ ಫುಲ್ ವೋರ್ ಇರುತ್ತೆ. ಅದು ಕಲಿ ಕಲಿ ಅಂತ ಹೇಳ್ತಾರ ಅಂದ್ರೆ ಎರಡು ಸೇರಿ ಒಂದು ಸರಿಗೆ ಲೈಸೆನ್ಸ್ ಮಾಡ್ಸುವಂತೆ ಅಂತ
ಹ್ಮ ಹ್ಮ ಹ್ಮ್
ಏ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅದು ಇದೇ ಬೈಕ ಅಸ್ಟೇ ಮಾಡಸ್ತೇನೆ ಅಂದ್ರೆ ಬೇಡ ಎರಡು ಸೇರಿ ಒಂದ ಸರಿ ಮಾಡ್ಸು. ಮತ್ತೆ ನಿಮ್ಗ ಬರುತ್ಂದ್ರಲ್ಲ ಬೈಕ ಅದು ಹೊಡ್ಯಾಕ್
ಬೈಕ್ ಏನು ಅಷ್ಟಕ್ಕಷ್ಟೇ ಅವಾಗವಾಗ ಕಲಿಸ್ತಿರ್ತಾರೆ ನಮ್ಮ ಅಣ್ಣವ್ರು
ಹ್ಮ್ ಹ್ಮ್ ಹ್ಮ್
ಸ್ಕೂಟಿ ಬರ್ತಾ ಇದೆ ಸ್ಕೂಟಿ ನಮ್ ದೊಡಪ್ಪ ಅವರ್ದು ಪಪ್ಪ ಅವ್ರ್ದುಆಯಿತಲ್ಲ ಬರ್ತದೆ.
ಹಾ ಹಾ ಹಾ ಯಾವಾಗ ಕಲ್ತಿದ್ರಿ ಒಂದ್ ಎಸ್ಟ್ ದಿನ ಆಯ್ತು ಕಲ್ತು
ಅಯ್ಯೋ ಅದು ಹೋದಾಗ ಒಮ್ಮೆ ಕಲಸ್ಥಿರ್ತಾರವರು ಆದ್ರೆ ನನಗ ಏನ್ ಮನ್ಸ ಬರಲ್ಲ ಅದ್ರ ಮೇಲೆ ಅವಾಗ ಇವಕಲ್ ಅದು ಏನ್ ಮನ್ಸ ಬರ್ತೈತಿ ಹಂಗೆ ಅಲ್ಲೇ ಇದ್ದು ಓಡ್ಸ್ಕೊಂತ ಇದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಪರ್ತೈತಿ ಕಲಿಬೇಕ. ಕಲಿಬೇಕು ಅನ್ನಿಸ್ತಿರ್ತೈತೆ ಅದು
ಮತ್ತೆ ಅಣ್ಣ ಅಣ್ಣವ್ರ ಏನ್ ಮಾಡ್ತಾರಂದ್ರರಿ
ಅಣ್ಣ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೈತೆ ಇವಾಗ ಇಂಟರ್ನ್ಶಿಪ್ಪಿಗೆ ಹೋಗ್ತಾರೆ ಬೆಂಗ್ಗಳೂರು.
ಹಾ ಹಾ ಮತ್ತೆ ಅದೇನು ಇಂಟರ್ನ್ಶಿಪ್ ಅಮೌಂಟ್ ಕೊಡ್ತಾರ ಅವರು
ಹಾ ಎಷ್ಟೋ ಸಿಕ್ಸ್ಟೀನ್ ಏನ ಕೊಡ್ತಾರಂತೆ ಇವಾಗ
ಹ್ಮ್ ಹ್ಮ್ ಉಳ್ಕೊಳೊದಕೆಲ್ಲಾ
ಮ ಪೀಜಿ
ಇವಾಗ ಸದ್ಯ ಅಲ್ಲಿ ನಮ ಅಣ್ಣವರು ಇದ್ದಾರ ನಮ್ ದೊಡಮ್ಮ ಅವರು. ಅವರ ಮನೇೆಯಲ್ಲಿ ಇದಾನೆ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಅಲ್ಲೇ ನಿಯರ್ ನೋಡ್. ಕಂಡು ಉತ್ತೇಜಿಗ್ತೆ
ಹ್ಮ್ ಎಷ್ಟ ದಿನ ಇದೆೇ ಇಂಟರ್ನ್ಶಿಪ್ ಇನ್ನು.
ಇವಗ ಇನ್ನು ಒನ್ ಅಂಡ್ ಹಫ್ ಮಂತ್ ಟೂ ಮಂತ್ಸ್ ಆಗಿರ್ಬೋದು ಅವನ ಹೋಗಿ ಅಷ್ಟೇ.
ಹ್ಮ್ ಎಷ್ಟ ಎರಡು ವರ್ಷ ದೋಡ್ಡನಣ.
ಹ್ಮ್ಮ್ ಎರಡು ವರ್ಷ.
ಮತ್ತೆ ಏನ್ ಮಾಡಿದೀರಿ ಬೆಳಗೆ ಇಂದ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ.